ಹಲೋ ಲೇ
ಲೆ ಅದು ಈಕಿ ಈ ಅದಾದ್ಮ ಇದ ಇದಾದ್ಮೇಲೆ ಏನ್ ಮಾಡ್ಬೆಕಂತ ಕೇಳ್ ಅವನಿಗಿ.
ಏನ್ ಮಾಡ್ಬೇಕು ಏ ಗುರುಗಳೇ. ನಮಸ್ಕಾರ ನಮಸ್ಕಾರ ಬೈ ಏನ್ ಇವತ್ ಬೆಳ್ಕಯ್ತ ನೀನ್ ನೋಡ್ಬೇಕ್ ಅಂತ ಬಂದಿನೋ ಬೈ.
ಏನ್ ಮತ್ತ್ ಏನ
ಎ ಲೆ ಇದು ಇ ನಂದ ಟಾಸ್ಕ್ ಕಂಪ್ಲೀಟ್ ಆದು ಇದ ಈಗ ಲಾಸ್ಟ್ ಇದ.
ಹಾ ಅದ್ ಬಕ್ ಏನ್ ಮಾಡೋದಿಲ್ಲೇ ಆಟೋಮೆಟಿಕ್ ಇಲ್ಲ ಚೆಕ್ಕಿಂಗ್ ಅಂತ ಬರವು ಆಟೋಮೆಟಿಕ್ ಟಿಕೆ ಆತದ ಮತ್ತ್ ನೆಸ್ಟ್ ನೆಕ್ಸ್ಟ್ ಟಸ್ಕ್ ಬರ್ತಾವ ನಿನ ಟೆನ್ಶೆನ್ ತೋಬ್ಯಾಡ್ ಹ್ಮ್ ಹಂಗೆ ಬೀಳ್ತಾವ ನಾನು ಈಗ ಆರ ದಿನ ಆಯ್ತ ನಂದನು ಹಿನಾ ಚೆಕಿಂಗ್ ಬಿದ್ದದ ಅಟ್ಟೆ. ಹ್ ಚಾ ಇವುರ್ಸ್ ಸ್ಟೇಟಸ್ ನೋಡ್ ನಾ ಗಾ ವ ನಮ್ಮದಿಲ್ಲಿ ಎನ್ ಮಾಡಲ್ಕ್ ಬರಲಾಗ್ಯದ.
ನೆಕ್ಸ್ಟ್ ಅಂದ್ರ ನೆಕ್ಸ್ಟ್
ಬಂದವ ಬರ್ತಾವ್ ಅವೇ ಮಾತಾಡಲತಿಲ್ ಈಗ ಅದ್ರ ಬಗ್ಗೆ ಅದೇ ಇದೇ ಜಾಸ್ತಿ ನೋಡಬ್ಯಾಡ ಇದಾತದ ವೇಸ್ಟ್ ಕನ್ಫ್ಯೂಸ್ ಬ್ಯಾಡ ಒಳ್ಳೆ. ಇತರ ಫ್ರೆಂಡ್ಶಿಪ್ ಇರಬೇಕ ಆತದ. ಏ ನೀವೇ ಫ್ರೆಂಡ್ಶಿಪ್ ಮಾಡ್ ಹೋತೀರ ಅಂತ ನಾವ್ ಹೋಗ್ಬಡ್ದೇನ. ಏ ನೋಡೆ ಹ್ಯಾಂಗ್ ಅಲ್ಲತರ ಆ ಹ ಇಂವ ನೋಡ ಹ್ಯಾಂಗ್ ಅಲ್ಲತನ ಇಂವ ಪ್ರಜ್ವಲ್ ಹ. ಹುಡ್ಗ್ಯರಿ ಹಾಕೊಂಡ್ ಹೋಗಿರಿ ಹಾಂಗ ಹಿಂಗ ಹೇಳತಾನ ಇಂವ.
ಇನ್ಸ್ಟಾಗ್ರಾಮದಾಗ್ ನೋಡ್ಯನ ಎನ್ ಅಂವ.
ಇವು ಅಂವ ಹುಡುಗಿ ಕರ್ಕೊಂಡ ಹೋಗ್ಯಾನ್ ಅಂವ
ಇನ್ಸ್ಟಾಗ್ರಾಮದಾಗ ನೋಡ್ಯನ್ ಎನ್ ಅಂವ ಇನ್
ಹಾ ಇನ್ಸ್ಟದಾಗ್ ನೋಡ್ಯಾಣ ಹ ನೋಡ್ಯನ ಒಕಾಡಿಕ್ ಬ್ರೋ ಹುಡಗ್ಯಾರ್ ಹ್ ಶಿವ್ಯಾಗ ಯಾಕ್ ಕರ್ಕೊಂಡ್ ಹೋಗಿಲ್ಲ ಅಂತ ಕೇಳ್ತಾನ ಅಂವ. ಲೆ ಹ ಬ್ಯಾರೆ ಹೊಗೇರಿ ಏನು
ಅವಂದು ಬೈ
ಇಂವದು ಇಲ್ಲ ಇಂವದು ಇಲ್ಲ ಇಲ್ಲ.
ಹ್ಮ್ ಹ್ಮ್
ಅಣ್ಣಂದು ಬಿಕ್ಕಿಲ್ಲಾ ಹುಡುಗಿ ಮೇಂಟೈನ್ ಮಾಡ್ತಾನ ಅಂವ ಬೈಕ್ ಮೆಂಟೇನ್ ಮಾಡಲ್ ಅಂವ ಬೈಕ್ ಫೋನ್ ಹಚ್ಚರ ರಗಡ್ ಬರ್
ಹುಡುಗಿ ಅಟ್ಟೆ ಬಿಟ್ಟಿಲ್ ಹ್ ನಿನಗೇನ್ ಹುಡುಗಿ ಫೋನ್ ಹಚ್ಚರನು ಬರ್ತಾರ ಯಾರ
ನಿಮ್ ದೋಸ್ತರೆಲ್ಲ ಗೋವಾಕ್ ಹೋಗ್ ಬಂದರ ಬೈಕ್ ಮೇಲಿ.
ಯಕಡಿ. ಹಾ ಇಂವ ದೇವ್ಕರ್ ಹೋಗಿನ ಅಲ್ಲೋ. ಏ ಬೈ ನೀವ್ ಮನ್ನೆ ಮನ್ ಹೋಗಿದ್ದ ಯಕಡ ಹೋಗಿದ್ರಿ ನಾವು ಯವತ್ರಿ ಯಾವಾಗ್ ಕೇಳ್ ಹ ಸಿರಸಿ ಅಕಡ್ ಹೋಗಿದ್ವಿ ಅಂವ- ಅಂವ ಹೀನೊಬ್ಬಂವ ಇದ್ದಂವ.
ಹ ನಿಮ್ ದೋಸ್ತ ಲೇಪ. ಹ ನಿಮ್ ದೋಸ್ತ ಅಂವ ದೇವ್ ಇದಕ್ ಹೋಗೇನಂತಲ್ಲವ ಎಲ್ಲಾರ ಎಲ್ಲೋ ಗೊ ಗೋಕರ್ಣ ಅದು ಇದು ಗೋವಾಕ ಹೋಗಬಂದಾನ ಅಂವ.
ಅಂವ ಎಲ್ಲ ಹೋಗಿರ್ಬೇಕ ಮೊದಲೆ ಎಲ್ಲಾ ಹೋಗಿರ್ತಾರ ಅವ್ರು ಅಂವ ಯಾವಾಗ್ ನೋಡದಾಗ್ ಚರ್ ಗಾಡಿ ಮೇಲ್ ಇಲ್ಲ ಕಾರ್ ತೊಂಡ ತರೋಳ್
ಹ್ಮ್ ಹ್ಮ್ ಇಲ್ಲಿ ಅವ ಅಂದ ನೋಡ್ಲಿ ಎಲ್ಲೋ ಬಿದ್ದಾರ ಹಂಗೆಲ್ಲ ಯಾವ್ದೋ ಕಾಟನ ಇರದಲ್ಲ ಅವ
ಅದು ನೋಡ್ಬ ಆತದ ಅಪ್ಪ ಅದು ಬೈಕ್ ತಗೊಂಡ್ ಹೋಗಪ್ಲ ಇಲ್ಲ ಗಾಡಿ ಹೊಡೆ ಹೊಡೆದ ಲ್ಲ ಕಡೆ
ಹ್ಮ್ ಹ್ಮ್ ಮತ್ತತ್ ಗೋವಾಕ್ಕೆ ನೀವು ಇದರ್ ಮೇಲೆ ಕಾರ್ ಕಟ್ಕೊಂಡ್ ಹೋಗರ ನೀವು
ನೋಡ್ಬೇಕ ಎಲ್ಲಿ ನೀವು ಗೋವಾ ಯಾರ್ ಪ್ಲಾನ್ ಮಾಡವ್ರ ಹೇಳಿನ
ಎದಮ ಆಜಮಲೆ
ಗೋವಾ ಹೋಗಂದ್ರೆ ಅಲ್ಲಿ ಬೇಕಲ್ಲಿ ಎಲ್ಲ ಏನಾದ್ರ ಭ ನೋಡ್ಬತ್ತ ನಮ ಹಂಗಿರ್ಬೇಕ ಬರಿ ಗೋ
ಏನಾದ್ರೂ ನೋಡ್ಕೊ ಏನಾದ್ರೂ ನೋಡ್ಕೊತೀನ ಹ್ಮ
ಎಲ್ಲಾ ಅ ತರ ಪ್ಪ ಇವ್ರಿ ಅಲ್ಲೇ ರೆಡಿ ಮಾಡ್ಬೇಕ ಇವ್ರೀ ಮೊದ್ ನಾವವು ಇಬ್ರೇ ರೆಡಿ ಮಾಡ್ಬೇಕದ ಕುಂತ ಈಗ ಹತ್ದಕೊತ್ಲ
ರಮ್ಯಾ ಅವಿಗೆ ರಮೆ ಅವ್ರಿಗೆ ರ ರ ರಮೆ ಬರಾಕ್ ರೆಡಿ ಗಕಂದಲ್ಲ
ಗೋವಾಕ ಅಂದ್ರೆ ರೆಡಿ ಇದ್ದೆ ಅಲ್ಲೇ ನೀ ರಮ್ಯಾ ಹ ಈ ಎಕ್ಸಾಮ್ ಆದಬೇಕಕ್ ಅಂದ ಒಂದೇ ಮಾತ್ ತಪ್ಪದೆ ಹೌರಬಾ ಆಯ್ತ ಆಯ್ತು
ಹ್ಮ್ ಹ್ಮ್ ಎಕ್ಸಾಮ ಬಂದಲ್ಲ ಹ್ಮ್ ಹ್ಮ ಅವ ಇವರಿ ಕ್ಯಾಬಕ್ ಲೆಪ
ಯಾರಿಗೆ ಅ್ರ ಕೆನ್ಚಪ್ಪ ಕೆನ್ಚಪ್ಪು ಬೆತದ್ರಗಾ ಅವ್ರಗ್ ಕೇಳ್ಬೇಕಂತ ಥೋಡೆ ಮಂದಗೆ ರ್ ಅವ್ರ ಹುಡುಗೇರಿ ಹಾಕೊಂಡ್ ಹಿದ್ದದ ಎಂದ ಅವರು ಹುಡುಗುರು ಅಷ್ಟ ವಗರ ಅಂತಂದ್ರ ಹುಡುಗ ಈಗ ಏನಂತಾರ ನಾವ ಭೀ ಹುಡುಗರು
ಸೇಮ್ ಮುಂಜಾನೆ ಹೋದಂಗಗೆ ಬಿಡ್ಬೇಕಕ್ ನಾವು ಮುಂಜಾನೆ ಹೆಂಗ್ ಬಿಟ್ಟಿವವ್ ನೋಡ
ಹಾ ಮುಂಜಾನಾನೆ ಈ ಸರ್ತಿ ಹೋಗ ಈ ಸರ್ತಿ ಮತ್ತ ಹೋಗಿದ ಬಾಳ ಲೇಟ್ ಮಾಡ್ಬಿಟ್ಟೆ ಅದೇ
ಹ್ಮ್ ಗೋವಾ ಅಂದ್ರೆ ಎಷ್ಟ ಎಷ್ಟ ಹಿಂಗೆ ಕಾಲ್ನ ಐದ್ ನೋಡ್ಬೋದಿಲ್ಲ
ಹ ನೋಡು ನೋಡು ಬರ್ತದ ಹ್ಮ ನೋಡು ನೋಡು ನೋಡು ಗೋಳಂದ್ರ ಅಕಡೆ ಯಾರ
ಯಪ್ಪಾ ನಂಬಲ್ಂತರು ಮಳಿ ಹೊಡ್ಯತಿತಿ ಹಿಂಗ್ ಹೊಡತಿತಿ ಹಿಂಗ ಮಳಿ ಹೊಡತಿತ್ತಂಬಲಿ ಏ ನಿಂದ್ರಲ್ಲ ಆಗೇತಿಲ್ಲಿ
ಈಗನ ಚಲತಾಯನಾ
ಹ್ಮ್ ಗೋ ಪಣಚಿ ಅವ ನಿಂದ್ರಲ್ಲೇ ಆಗೆ
ಎಷ್ಟತ್ತಲ್ಲ ಹ್ಮ್
ನಂತರ್ ಮಹತ್ತನ್
ಬಹ ದುಕಾರ ಕಮರಗಸ್
ಒನಜಿ ಡೈರೆಕ್ಷನ್ಸ್
ಏನ್
ಒಂದ್ ನೂರ ಎಪ್ಪತ್ತು ಕಿಲೋಮೀಟರ್ ಹತ್ನು
ಗೋವದಾಗ ಏನೇನು ನೋಡೋದಲ್ಲಿ
ಪಣಜಿ ಅದೆ ಪಣೆಜಿ
ಪಣಜಿ ಒಂದು ಮತ್ತೆ
ಹ್ಮ ಅವೇ ಸುುತ್ತಮತ್ತ ಬ ಬಾಳ ಬೀಚಾ ಅವೆ ಅಲ್ಲಿ
ಹ್ಮ್ ಬೀಚ್ಗಳುಷ್ಟೆ ನೋಡದು
ಬೀಚ ಜಿಂಕ
ಹಾ ಜಂಕೆಗಳಳಿಗೆನ ಆಗದ
ಜಿಂಕಾ ಮಸಾಜ್ ಎಲ್ಲಾ
ಮಾಸ ಮಾಸ ನಂದನ್ನ ಡುರ ಕಥ ಬಸು
ನಿಂಗೆ ಏನ್ ಬೇಕ ಅದು
ಹ
ಡ್ರಿಂಕ್ಸ್
ನದಿವೆ ನದಿವೆ ಯಾವ ನೋಡದ ಮಸಜೆ ಅಂತಾರ ಮಗ ಬಾಯಿ ತಗದ್ರ ಮಸಾಲ ಕೊಗಮೇನು ಅ ಹೋಗೇ ಹ
ಅಲ್ಲಿ ಗೋವದ ನಂಗಗೆ ಗೋವಾ ಗೋವಾ ಅಂತಾರ ಗೋವಾ ಏನ್ ಮಾಡಕೋ ಅಂತ ತಿೇಲ ನಂಗ ನಾ ಗೋವಾ ಅಂದರೆ ಹ ಕುಡಿಯರಿಗೆಲ್ಲ ಅಲ್ಲಿ ಸ್ಕೋಪ್ ಆಕ್ಟಿವಿಟೀಸ್ ಅದ ಅಷ್ಟು ಸ್ಕೂಬಾ ಡೈವಿಂಗ್
ಹ್ಮ್
ಅಂತ ಒಂದ್ ಸ್ವಲ್ಪ ಅದಾವ
ಅದ ಸ್ಕೋಬಾಡ್ಯಂಗ ಮಾಡ್ರ ಚಲೋ ಮಸ್ತ್ ಅದ
ಹಾ ಸ್ಕೂಬ ಡೈವಿಂಗ ಮಾಡಬಹುದು ಎಲ್ಲರ ಮಾಡಬೋುದು ಅ್ರ ಸ್ಕೂಬ ಡೈವಿಂಗ ಅಂದ್ರರ್ಲಿ ನಾವು ಸ್ಕೂಬ ಡೈವಿಂಗ್ ಮಾಡಪ್ಲಿ ಲ್ಲ ಆಕ್ಟಿವಟೀಸ್ ಬೇಕಂದ್ರಲ್ಲ ಗೋಕರ್್ ಸೈಡ್ ಹೊಡ್ಬೇಕು ಯಾಕಂದ್ರ ಇಲ್ಲ ಗೋಕರ್ ಸರ್ಡ್ ಹೋಡಿದ್ೋಡು ಗೋಕರ್್ ಸೈಡ್ ಬೀ ಮಕ್ಕಳು ಗೋಕರ್ಣ ಮುರುಡೇಶ್ವರ ಹಾ ನೇತ್ರಾಣಿ ಐಲ್ಯಂಡ್ ಅಂತ ಅದ ಅಲ್ಲಿ ಪೂರಾ ಮಸ್ತ ಅದ ಐಲಂಡ ಅಲ್ಲಿ ಫಟೋ ಡೆಂಜರ್ ಹತಲ್ಲಿ
ಹ್ಮ್
ಹ
ಕಡಿಕಂತರಲ್ಲ ಹ್ಮ
ದೂತ್ಸಾಗರತೆ ತುಂಡಾದರ್
ದೂಧಸಗರ
ದೂಧಸಾಗರ್ ಹೋಗಬೌದು ಗೋವಾ ಕುುಂಟೆ ಅಂದ್ರ
ಹ್ಮ್ ಹಬೋದು ಅಲ್ಲೇ ಬಾರ್ಡರ್ಗೆ ಅದ ನಡೀತದ
ಕರ್ನಾಟಕ ಗೋವಾ ಬೋರ್ಡರ್
ಬಾರ್ಡ್ರ ಹತ
ಭಾಳ ಅಲ್ಲ ಅದೇ ಅದೇ ಬಯೋಡೈವರ್ಸಿಟಿ ಪಾರ್ಕ್ ಅಂತ
ಹನ್
ಹ್ಮ ಕ್ರ ಗಾಡಿ ಹೊಓಡೋರ್ ಚಂದ ಬಿರ್ಸ್ಬೇಕತ
ಗಾಡಿ ೈ ಬನಿ ಅದು ಕಾ ಬನಿ ಅದ ನಡ ಮಂದೆ
ಮುಂಜೆ ನಲ್ಲಿ
ನಾಲ್ಕೂರಿ ಹಂಗ ಬಿಡಬೇಕ ನಾಕು ನಾಕರಿ
ನಾಕ್ ನಾಕವರಿ ಬಿಡಬೇಕು ನಾ
ಇಲ್ಲಿಂದ ಬಿಡುವಾಗ ನಾವ್ ಎಲ್ಲ ಪೆಟ್ರೋಲ್ ಅದೆಲ್ಲ ಮೊದ್ೇ ಹಾಕ್ಸಟ್ಟಿ ಇರ್ಬೇಕ
ಹ ರಾತ್ರಿ ಹಾಕ್ಬಿಡ್ಬೇಕ ಲೇಪ್ಪ ಫುಲ್ ಟ್ಯಾಂಗ್ ನ ಹೋಗ್ಬರ್ತ ಆರಾಮ್
ಫುಲ್ ಡ್ಯಾಂಕ್ ಹೊಡಸಬೇಕ ಮೊದ್ಲೆ ಹಾ ಐದನೂರು ಹಾಕಿಸ್ತೇನೆ ಆರ್ನೂರು ಹಾಕಿಸ್ತೇನೆ ಅಂದ್ರೆ ನಾಡವರೆಗೆ ಕೈ ಕೊಡ್ತ
ಹ ಫುಲ್ ಟ್ಯಾಂಕ್ ಅಂದ್ರೆ ನಾನೊಂದು್ ಫುಲ್ ಟ್ಯಾಂಕ್ ಕಟರ್ದಾಗ ಮುಿತತ್ ಅಂತ
ನಿಮ್ದ ಏನೆಲ್ಲಾ ಒಂದು ಹದ್ನೈದು ಲೀಟ್ರ ಇಡತದತಗಮ್ಮ
ಹದಿನಾರನೂರು ರೂಪಾಯಿ ಪೆಟ್ರೋಲ್ ನಂದ
ಹ್ಮ ಹದಿನಾರು ಅಂದಾರ ಹದ್ಿನಾರ ಹದಿನಾರುವರೆಗೆ ಹೆಂಗಬೋದು
ಅದೇ ಹದ್ಿನಾರನ ರೂಪಾಯಿ ಹಿಡಿದ್ನು ಒಂದ್ ಮೂರು ಸಾವಿರ ರೂಪಾಯಿ ತನ ಮೂರ್ ಮೂರ್ ಮೂರ್ ಸಾವಿರದ ಎರಡ್ನೂರ್ ತನ ಯಾರ ಯಾರ್ ಫು ಂಗ್ ಮಾಡ ಅಂತು ಆರಾಮ್ ಇದಕ್ ಹೋಗಬರ್ತ ಕನೋ ಗೊಕರ್ಣ ಏ ಇಲ್ಲ ಇದು ಒಂದೇ ಫುಲ ಟ್ಯಾಂಕ್ ಇದಕ್ ಬೇಕತದ
ಎದಕ್ಕ
ಒಂದೇ ಫುಲ್ ಟ್ಯಾಂಕ್ ಬೇಕತದ ಇದಕ ಇದಕ್ ಅದ್ರ ಗೋವಾಕ್ದ್ರ ಗೋವಾಕಾದರ್ ಗೋಕರ್ಣ ಆದರ ಯಾರ ಫಲ್ಕ್ ಮಸ್ತ್ ಸಿಕ್ಕಹಂಗ್ ಉಳಿತ ಮನಾರ ಎಣ್ಣಿ ನನ್ ಗೋಕಾ ಒಂದ ನಂದು ಒಂದ ಸತಿಫುಲ್ ಟೈಮ್ ಮಾಡ್ರು ಆರಾಮ್ ಏಳ್ನೂರ ಐವತ್ತು ಕಿಲೋಮೀಟ್ರ್ ಉಡ್ತ ನ್
ಏಳು ನೂರ ಐವತ್ತು ನಡತದ ಅಂದ್ರ ಬೈ ಹೋಬ ಬನ ಬೈ ಹೋಬಾ ಬೈ ಇಲ್ಲಿಲ್ಲಾ ಈಗೆಲ್ಲ ಒಳ್ಳೆಯರಗೆ ಚಾ ಕೊಡೋದು್ ಬಿಟ್ಟೆ ಬ ಹ್ಮ ಇಲ್ಲಿ ನಮ್ಮ್ ಹುಡ್ಗಿ ಕೂಡ ಮಾತಾಡ್ದೆ ನೀ ಹೋಗಿ ಬ ಅ ಸ್ಟಟಸ್ಗೆ ಎರಡು ದಿವ ಹ ಈಗಗ ನಿಂದಿರ್ಲ ನಿಂದ್ರ ನಾ ಎಡ ನಿಮಿಷ ನಿಂದ್ರೂ ಇದು ಎಷ್ಟ ಹನ್ನೊಂದ್ ನಿಮಿಷ ಹಿಂಗಗೆ ಎಂಬತ್ತು ಸೆ ಇದ ಹನ್ನ ನಿಮಿಷ ಒಂದ್ ಐವತ್ತು ಸೆಕೆಂಡ್ ಕಾಲ ಇತ್ತಳ ಅದು ಜಾಸ್ತಿ ಬರ್ತದೆ ಅದಕ್ಕ
ನಿಂಗ ರಕ್ಕ ಜಾಸ್ತಿ ಬರತಾವ ಏನು
ಇದು ಯಾರ್ ಹಚ್ಚಿದ್ದ ಅವ್ರಿಗೆ ಬರ್ತದ ಯಾರ್ಚ್ಚಿದ್ದ
ನಾ ಹಚ್ಚಿದು ಅದ
ಹಾ ನಿಂಗೆ ಬರ್ತಾವ ಜಾಸ್ತಿ ಹಾ
ಚಾ ಕುಡಲಕ ಬ ಅಂತೇ ಲೇ ಹೋಗು ಮತ್ತ
ಚಾಕು ಕನ್ ಹೊತ ಅಪ್ಪ ಮಾರಮರಲ್ಲ ಗುಳ್ಳಿ ಅದು ಅಲ್ಲ ಚಹ ಕೂಡ ಹೋಗಬೇಕಂದ್ರೆ ಈ ಏನ ಈಗ ರಮ್ಯಾ ರೆಡಿ ಮಾಡ್ಬೇಕತದೆ ಈಗ ಚಾ ಕುಡ್ಕ್ಕನಸ್ಕರ ಹೋಗಬೇಕಂದ್ರೆ ಇವ್ರಲ್ಲ ಹೊರಕ ಹೊರಗ ಹೋತರೆ ಇವರು ಜಾಗಳ್ಳಕ
ಮಳನೇ ಇಲ್ಲಂದೆಪ್ಪನ ಬಲಿಿ
ಹ ಅದಲ್ಲಿ ನಾ ಮಳೆಗೆ ಬಟ್ಟೆ ಹೋಗ್ದನ್ ದೋಸ್ತಾ ಮಳೆಗೆ ಬಟ್ಟೆ ಹೋಗದೆ ನ ಈಗ
ಒಣಕತೆ ಲೋಕ
ಅದು ಇದು ಪತ್ರದ ಹಿಂಗ ಮ್ಯಾಗ ನಿಮ್ಮಪ್ಲೆ
ನಂಬಲ್ನು ಅದ ಈ ನಾವ ಒಳ ನಾನು ಒಂದ್ ಎರಡ್ ನಾನು ಒಂದ್ ಎರಡ ಪ್ಯಾಂಟ್ ಒಂದ್ ಶರ್ಟ್
ಹ್ಮ
ಹೋಗತೀನಿ
ಒಗದದಿ ಅಲ್ಲೊಂದು ಐದು ತುಂಬ ಅದ ಅದು. ತಂಬ ರೋಪ ತುಂಬಾ ಅ ರೋಮ ನ ಒಣಾ ಹಾಕ ಬೇಕು ನಗಡಿ ಬರ್.
ಅಂದ್ರ ಮೈ ಉಂಟದ ಹೊರಗೆ ಹೆಯಾಂಗ ಉಣಕ್ಲ.
ಹೊರಗಾಲಕ್ಕೆಂತ ಅಲ್ಲಿ ರೋಪ ಕಟ್ಟ ಪತ್ರ ಬುಡಕ.
ರೋಪ ಹಾಕ್ಯಾರ ಬಡೋ ಬ್ಬರಗಾವ ಅತ್ತ. ಬಟ್ಟಿ ಒಣ ಕಕ್ಕೆ ತು. ಅದಕ ಅವ್ರ ಬಟ್ಟೆನ್ನ ಒಣಕ್ಯರೋ ಅದಕ್ಕೆ ಸುಮ್ಮ ಕುತ್ತೇನೆ. ಆಕೆ ತೆಕೊಂಡ್ ಹೋತಾರ ಎಲ್ ಕಟ್ಬೇಕ. ಅಂದ್ರೆ ಆಗ ಇಲ್ಲ ಮನೆಯೆಲ್ಲ. ಅಕೆ ಹೊತ ಆಅಕ್ಕಿಂದ ಒಣಾಗಲ ಮೂರು ದನ್ ಬೇಕ. ಮೈ ನಿ ನಮ್ಮಲ ಬಿಸು. ಬಿಸಿಲ್ ಅಂದ್ರೆ ಕ ಬಿಸಿಲ. ಬಿಸಿಲೆ ಕಾಣಲ್ಲ ಆಗತಿ ಇಲ್ಲಿ ಅಷ್ಟು ಮಳಿ ಐತಿ. ಹಾ.